ಹಲ್.
ಅಲೋ ಕೇಳ್ಸತಿದ್ಯಾ.
ಹಾ. ಕೇಳುಸ್ತಿದೆ ಪೂಜವ್ರೆ. ಏನ್ ಮಾಡ್ತಿದ್ದೀರಾ.
ಏನ್ ಮಾಡ್ತಿದ್ಯ
ಇರಿ ಇರಿ ಇರಿ. ರೋಮ್ಯಾನ್ಸ.
ಹ.
ಕಟುಮ್ ಕಟುಮ್ ಅಂತರ. ಹಲೋ
ಅಲ್ಲ ಅಲ್ಲಪ್ಪ ನವ್ರೆ ಕೇಳಿಸತಿದ್ಯಾ?
ಹ್ಮ ಸರಿ
ಓದ್ಕೊಳ್ತಿದ್ರಾ?
ಹಾಂ
ನೀವ್ ಓದ್ಕೊಳ್ಳಿ ಸರಿನಾ ಹಂಗೆ ಓದ್ಕೋಳಿ.
ಹಾಂ ಓದ್ಕೊಂತಿದ್ದೀವಿ ಹೇಳಿ ಹೇಳಿ
ಹ್ಮ
ಹ್ಮ್ ಮತ್ತೆ ಏನ್ ಮಾಡ್ತಿದ್ರಿ ನೀವು
ಹೊ ಏನಿಲ್ಲ ಕೂತಿದ್ವಿ ಹೊರಗಡೆ ಸ್ವಲ್ಪ ಹೊತ್ತು ಓಡಾಡಿ ಬಂದು ಕೂತಿದ್ವಿ ನಮ್ ಕಡೆ ತುಂಬಾ ಮಳೆ ಬರ್ತಿದೆ ಗೊತ್ತಾ ನಿಮ್ಗೆ.
ಹ್ಮ್ ಹೌದಾ ಅಷ್ಟೊಂದ್ ಮಳೆ ಹ್ಮ್
ಹೌದೌದು
ಹಾ ಆಮ್ ಆದ್ರೆ
ಹ್ಮ್
ವೆದರ್ ಅಲ್ಲೆಲ್ಲ ಚೆನ್ನಾಗಿತ್ ತ್ ಆನ್ಸುತ್ತೆ ವಾತಾವರಣ
ಹೌದು ತುಂಬಾ ಚೆನ್ನಾಗಿದೆ.
ಹ್ಮ್
ಹ್ಮ್ ಮನ್ಸಿಗೆ ತುಂಬಾ ಇಂಪಾಗೋತರ ಇದೆ ಗೊ
ಹ್ಮ ಹ ಹ್ಮ್ ಹಾ ಆದ್ರೆ ಸರಿ ನಿಮ್ಗೆ
ನಿಮ್ ತರ್ಲೆ ಫ್ರೆಂಡ್ ಬಂದ್ರ?
ಹ್ಮ ಇಲ್ಲ ಎಲ್ಲೋ ಹೋಗಿದ್ದಾರೆ ಈಚೆ ಇನ್ನ ಬಂದಿಲ್ಲ.
ಹ ನಮಿಗ್ ಕರೆ ಮಾಡಿದ್ರು ಆದ್ರೆ ನಮಿಗ್ ಅವ್ರ್ಗ್ ಅವ್ರಿಗ್ ಸಹಾಯ ಮಾಡಕ್ ಆಗ್ಲಿಲ್ಲ.
ಓ ಹೌದಾ ಬಿಡಿ ನೆಕ್ಸ್ಟ್ ಟೈಮ್ ನ ನೆಕ್ಸ್ಟ್ ಯಾವಾಗ್ಲಾದ್ರೂ ಸಹಾಯ ಮಾಡ್ಬೇಕ ಅಂತ ಇದ್ದಾಗ
ಹಾ ಹ್ಮ್ ಹ್ಮ್
ಹ್ಮ್
ಮತ್ತೆ ನೀ ತುಂಬಾ ಚೆನ್ನಾಗ್ ಮಾಡ್ತಾ ಇರ್ತೀರಪ್ಪಣ್ಣ ವ್ರೆ
ಹ್ಮ್ ನಾವ್ ಚೆನ್ನಾಗ್ ಮಾತ್ ತ್ಯಾಂಕ್ ಯು
ಹೌದೌದು
ಹ್ಮ್ ಯಾಕ್ ನೀನ್
ಏನ್ ಗೊತ್ತ ಪೂರ್ಣ ಅವ್ರೆ ನಮ್ ಸ್ನೇಹಿತರು ಇದಾರೆ ಇಲ್ಲಿ ಒಂದ್ ಐದಾರ್ ಜನ ಇದಾರೆ.
ಹ್ಮ್
ಒಬ್ರು ಒನ್ನೊಂತರ ವಿಚಿತ್ರವಾಗ್ ನೋಡ್ತಾರೆ ಗೊತ್ತ ಪುಣ್ಯ ಅವ್ರೆ
ಯಾಕೆ ಏನ್ ಮಾಡ್ತಾರೆ.
ಗೊತ್ತಿಲ್ಲ ಅವ್ರ್ ಯಾಕ್ ಕ್ ಹಂಗಾಡ್ತಾರೋ ಒಂದು ಗೊತ್ತಾಗಲ್ಲ ಪುಣ್ಯ ಅವ್ರೆ ತಲೆ ಕೆಟ್ಟೋರ್ ತರ ಆಡ್ತಾರೆ.
ಹ್ಮ್ ತಲೆ ಕೆಟ್ಟೋರ್ತರನ?
ಹಾ ಅದಿಕ್ಕೆ ದಾರ್ವಾಡ್ ಲ್ಲ ಹಾಸ್ಬಿಟ್ ಆಸ್ಪತ್ರೆ ತೆಲ್ವಾ ಎಲ್ಲಾರ್ನು ಕರ್ ಕಕೊಂಡ ಹೋಗಿ ಸೇರ್ಸ್ ಬರೋಣ ಅಂತ ಇದೀನಿ.
ಹೌದಾ ಹ್ಮ್ ಸ್ವಲ್ಪ ಏನು ಚಿಕಿಮ್ಸೆ ಕೊಡ್ಸ್ ಅವ್ರಿಗೆ
ಹಾ ಕೊಡಸ್ತಿನಿ ಕೊಡಸ್ತಿನಿ. ಹ್ಮ್
ಕರ್ಕೊಂಡು ಹೋಗಿ ಕೇಳಿ ಏನಾಗೈತೆ ಏನು ಅಂತ ವೊರ್ಸ್ಟ್ ಮತ್ತೆ.
ಮತ್ತೆ ಪನ್ನಾರ ಎಲ್ಲಾ ಚೆನ್ನಾಗಿದ್ದೀರಾ ಅಲ್ವಾ
ಹ್ಮ್ ನಾವು ಮಸ್ತ್ ಇ ಮಸ್ತ್ ಸಾ
ಹ್ಮ್
ಹ್ಮ್ ಹಾ ಎಲ್ಲಾ ಹಷ್ಟಟ್ಟ ಕ್ಯ ನಿಮ್ದು ಆರೋಗ್ಯ ಎಲ್ಲ ಹೆಂಗಿದೆ
ತುಂಬಾ ಚೆನ್ನಗಿದೆ ನಮ್ಗೆ ಏನಾಗಿದೆ ಸರಿ ತಿಂತೀವಿ ನಮ್ಮಸತಿ ಎರ್ ಮಾಡ ತನ್ನ ಮಲ್ಕೊಂಟತಿವಿ ತುಂಬಾ ಚೆನ್ನಾಗಿದಿವಿ
ಹ್ಮ್ ಹಾದ್ರೆ ಸರಿ ಏನ್ ಇಲ್ದೆ ಇದ್ರು ಆರೋಗ್ಯ ಚೆನ್ನಾಗ ನೋಡ್ಕೊಬೇಕು
ಹೌದೌ ಹೌದು ಔದು ಹೌ
ಹ್ಮ್ ಇವಾಗ ದೊಡ್ಡ ದೊಡ್ಡ ಮನುಷರ ಎಲ್ಲ ಇ ದುಡ್ಡು ಎಲ್ಲಾ ಇದ್ದು ಸ ಆರೋಗ್ಯ ಎಲ್ಲ ಅಂದ್ರೆ ನ ಫಸ್ಟ್ ಆರೋಗ್ಯ ಕಾಪಾಡ್ಕೊಬೇಕು. ಹ್ಮ್ ಏನ ಆದ್ರು ಚೆನ್ನಾಗಿ ಊಟ ಮಾಡಿ ನೀವು.
ಹಾ ಸರಿ ಪನ್ನಾರ
ಆರೋಗ್ಯಕರವಾದ ಆಹಾರ ತಗೊಳಿ
ಹಾ ಸರಿ ಪನಾರ.
ಹ್ಮ್. ಒಂದವಂದ ಸಲ ಮುಂಚುಕೆ ನಮ್ಗೆ ವೇ ಏನಾದ್ರು ಬೇಜಾರಾದಾಗ. ಇಲ್ಲ ಏನಾದ್ರು ನಮ್ ಮನ್ಸು ಸರಿ ಇಲ್ಲದ ಇದ್ದಾಗ ಬೇರೆಯವ್ರಿಂದ ಏನಾದ್ರು ನಮಗೆ ಬೇಜಾರಾಗ್ತಿದ್ದಾಗ ಅವಾಗೆಲ್ಲಾ ಅನ್ಸುತ್ತೆ ಹ ಅಂದ್ರೆ ಊಟ ಬಿಟ್ಟು ಬಿಟ್ಟಿರ್ತಾರಲ್ ಒಬ್ಬಟ್ಟರು ಹ್ಮ ಅವ್ರ ಆರೋಗ್ಯ ಅವರೇ ಹಾಳ್ ಮಾಡ್ಕೊಂತಾರೆ ಏನು ತಿಂದೆ ಮಾಡ್ದೆ ಎಲ್ಲ. ಒಂದ್ ತಿಂಗಳು ಒಂದವ ಆ ತ ಅದೆಲ್ಲ ಮಾಡ್ಕೊಂಬೇಡಿ ನೀವುನ ಚ. ತಡ.
ಎ ತಡಿ ಹಾ ನಾವ್ ಹಂಗ್ ಮಾಡದು ಏನೇ ಆಗ್ ದ್ರು ಫಸ್ಟ್ ತಿನ್ಬೇಕ್ ಕು ಹೊಟ್ಟೇಗ್ ಮೋಸ ಮಾಡ್ಬಾರ್ದು.
ತೃ ಏನು ಆಗಲ್ಲ ನನ್ಗೆ ನೆಗ್ಡಿ ಆಗ್ಬೇಕು ನನ್ಗೆ.
ಹೌದು ನಿಜ.
ಹು ಅದಕ್ಕೆ ನಿಮ್ದು ಆರೋಗ್ಯ ನೀವ್ ಕಾಪಾಡ್ಕೊಳಿ.
ಸರಿಪ .
ಮತ್ತೆ ಇನ್ನೇನ್ ಸಮಾಚಾರ. ಪೂಜೋವ್ರೆ.
ನೀವ್ ಹೇಳ್ಬೇಕು ಪುಣ್ಯಾವ್ರೆ.
ಹೇಳಿ ಪರ್ವಾಗಿಲ್ಲ ನೀವೆ ಕೇಳ್ಸ್ಕೊಂತೀವಿ.
ಆರೋಗ್ಯ ಎಲ್ಲ ಚೆನ್ನಾಗಿದ್ಯ ಪುಣ್ಯವ್ರೆ.
ನಲ್ವ ಚೆನ್ನಾಗಿದೆ ಎಲ್ಲಾ ಅಂತ.
ಹೌದದ್ ಓನರು ಅದ್ ಮತ್ತೆ ಅದನ್ನೇ ಕೇಳ್ತಿ ಹ ಹ ಹ.
ಮತ್ತೆ ನಿಮ್ದು ಸ್ನೇಹಿತರ ಬಾಂಧವ್ಯ ಎಲ್ಲ ಹೆಂಗಿದೆ?
ಹಾ ಸ್ನೇಹಿತರ ಬಾಂದವ್ಯ ಎಲ್ಲಾ ಚೆನ್ನಾಗಿದೆ.
ಹ್ಮ್
ಹ್ಮ್ ಏನೇ ಆದ್ರು ಅದ್ ಹಿಂಗೆ ಓ ಹ್ಮ ಚೆನ್ನಾಗಿದ್ದಾರೆ ಎಲ್ಲಾ
ಹ್ಮ್
ಆದ್ರೆ ಆಚೆ ಕರದ್ರೆ ಒಬ್ಬರು ಬರಲ್ಲ ಅದೊಂದೇ ತೊಂದ್ರೆ ನೋಡಿ ಇನ್ನೆಲ್ಲ ಚೆನ್ನಾಗಿದೆ.
ಹೌದಾ ಏನು ಮಾಡ ಕಾಗಲ್ ಲಾ ಹಂಗಿರ್ತಾರ್ ಒಬ್ಬೊಬ್ರು.
ಹ್ಮ್
ಹ್ಮ್
ಮತ್ತೆಪ್ಪಣೇರಲ್ಲಿ ತುಂಬಾ ಚೆನ್ನಾಗ್ ಮಾತಾಡ್ತೀರಾ
ಹ ಹಊದಾ ಹ್ಮ ನಮ್ಗ್ ಗೊತ್ತ ಆಗ್ಲಿಲ್ಲ ನೋಡಿ ನೀವು ಕರೆ ಅಲ್ಲಿ ಚೆನ್ನಾಗ್ ಮಾತಾಡ್ತೀರ ಹಂತ ಹೆಂಗ ಹೆಂಗ್ ಅನ್ಸುತ್ತೆ ನಿಮ್ಗೆ ನಮ್ ಜೊತೆ ಮಾತಾಡಿದ್ರೆ
ಹಂಗೆ ದಿನ ಪೂರ್ತಿ ಮಾತಾಡ್ತಾನೆ ಇರಬೇಕಂತ ಅನ್ಸುತ್ತೆ
ಪಾ ನಿಜೆ ಹೇಳಿ ಪೂಜಾ ನಾನು ಆಕಾಶಕ್ಕೆ ನ ಕ ಶಿಕಾರ್ತಿ
ಇಲ್ಲ ನಿಜ ಹೇಳ್ತಿದಿನಿ ಹ ಅವ್ರ ಅಲ್ಪ ಸ್ವಲ್ಪ ಬೇಸರ ಅನ್ಸಲ್ಲ ನಿಮ ಜೊತೆ ಮಾತಾಡಿದ್ರೆ
ಹೌದಾ ಅಂದ್ರೆ ಸರಿ ಒಟ್ಟಿಗೆ ಒಬ್ರಿಗೆ ಖುಷಿ ಆಗ್ತಾ ಮತ್ತೆ ನಮ್ಮಿಂದ ಮಾತಾಡಿ ಅಂತ ಅಂದ್ರೆ ಅದಕ್ಕಿಂತ ಖುಷಿ ಬೇರೆ ಏನಿಲ್ಲ ನಮಗೆ ಬಿಡಿ ಹ್ಮ್ ಮತ್ತೆ ಪೂಜಾ ಅವ್ರೆ ಯಂಗ್ ನಡೀತಿದೇ ನಿಮ್ ದಿನಚರಿ ರೀ
ಇಲ್ಲ ಚೆನ್ನಾಗಿ ನಡತಿತೆ ಬೆಳಗೆ ಎದ್ದು ಸ್ವಲ್ಪ ನಾವು ಆಚೆ ಹೋಗಿ ಎನು ಇಲ್ಲಿ ಬೆಂಗಳೂರಲ್ಲಿ ಮಲ್ಲೇಶ್ವರಂ ಅಂತ ಒಂದ್ ಜಾಗ ಇದೇ
ಹ್ಮ್ ಹ್ಮ ಹ್ಮ್
ಗೊತ್ತ ನಿಮಗೆ
ಇಲ್ಲ ಎಲ್ಲ ಕೇಳಿದ್ದೀನಿ ನಾನು ಹಳ್ಳಿ ಸೈಡ್ಗ್ ಇರೋಲ್ಲ
ಹಾ ಅಲ್ಲಿ ಹೋಗಿದ್ವಿ ನಮ ಸ್ನೇಹಿತರೆ ಜೊತೆ ಹ ಅಲ್ಲಿಯ ಆಟೋ ಡೋ ಕ್ಕೆಲ್ಲಾ ಇದೆ ಅಲ್ಲಿ ಆಟ ಆ ಸ್ವಲ್ಪ ಊಟ ಮಾಡ್ಕೊಂಡ್ ಬಂದ್ವಿ. ಚೆನ್ನಾಗಿತ್ತು ಅಯ್ ಇವಾಗಿನ್ನು ಬಂದ್ ನೀವು ನೆನ್ಪಾದ್ರಿ ಅದಿಕ್ಕೆ ಕರೆ ಮಾಡಿ ಮಾ ತಾಡ್ ತಿರ್ತೀವ್.
ಹ್ಮ್
ಹ್ಮ್ ನಿಮ ಜೊತ್ ಹ್ಮ್ ನಿಮ್ ಜೊತೆ ಮಾತಾಡೋದ್ ನಂತರ ಸಂತೋಷ ಆಗೋಯ್ತು ನಂಗೆ.
ಹ್ಮ್ ಹ್ಮ್ ಹ್ಮ್ ಮಾತಾಡಿ ಸಂತೊ ಇದ್ ಹೋದ್ನಾ ಇಷ್ಟೊಂದ್ ಅರ್ಥ ಮತ್ತೆನ್ನು ಹ್ಮ ಪುಜಾರ
ಹ್ಮ್ ಓದ್ಕೋಳಿ
ಹ್ಮ್ ಓತ್ತೇನೆ ಇದ್ದೀವಿ ನಾವು ಪೂಜ ಅವ್ರೇ ಹ್ಮ್ ಅಂದ್ರೆ ನಾವು ಫಸ್ಟ್ ಬರ್ದಬಿಟ್ಟು ಎಲ್ಲ ಬರ್ಕೊಂಡು ಕ್ವಶನ್ಸ್ಗೆ ಆ ಮೇಲೆ ಓದದು ನಾವು.
ಸಮಯವಾಗಲ್ವ ನೀವು ಹೋಗ್ ಬರ್
ಇಲ್ಲ ನಾವು ಬರುದ್ರೆನೆ. ಎ ನಮ್ಗೆ ಮೈಂಡ್ ಹೋಗುತ್ತೆ ಅವಾಗ ಇನ್ನೊಂದ್ಸಲ ಓದುದ್ರೆ. ಫುಲ್ಲು ತಲೆ ಹೋಗ್ ಬುಡುತ್ ಅವಾಗ. ಆವಾಗ ನಾನ್ ಮಲ್ಗಿದ್ರ್ ದ್ರುನುವೆ ಎದ್ದೇಳ್ಸಿ ಇದ್ ಏನಂತ ಕೇಳಿದ್ರುನು ಬಂದ್ಬಿಡುತ್ತೆ ನಂಗ್ ಆತರ.
ಹಾ.
ಎಷ್ಟೇ ಓದುದ್ರು ಒಂದ್ಸಲ ಬರುದ್ರೆ ತಲ್ಲೇಲ್ ಇರುತ್ತೆ ನಮ್ಗ್ ಓ ಇದ್ ಬರ್ದಿದ್ವಿ ಅಂತ.
ಏನ್ ಗೊತ್ತ ನೀವು ಒಂದಿನ ಮುಂ ಚೆನೆ ಬೇಗ ಬರ್ದ್ ಬಿಡಿ.
ಹ್ಮ್.
ಅವಾಗ ಒಂದ್ಸ.
ಹ್ಮ್ ಅಂದ್ರೆ ಇದು ನಮ್ಗೆ ನಾಳೆ ನಾಳಿದ್ ಇಲ್ಲ ನಮ್ಗೆ ಒಂದ್ ಎರ್ಡ್ ಮೂರ್ ದಿನ ಆದ್ಮೇಲೆ ಐತೆ. ಅದಕ್ಕೆ ನವು ಹ್ಮ್ ಅ ಅದಿಕ್ಕೆ ಇವಾಗ ಬರೀತಿದ್ದೀವ್ ನಾವು.
ಹಾ ಬೇಗ ಬರ್ದ್ ಬುಟ್ ಮುಗ್ಸಿ ಮತ್ ತ್ತೆ ಓದ್ಕೊಳಿ ಇನ್ನೊಂದ್ಸಲ.
ಹ್ಮ್ ಇದನ್ನೇ ಮಾಡ್ತಿದ್ದೀವಿ.
ನ್ಯ.
ಏನೂ ಏನ್ ಆಗುತ್ತೆ ಏನೂ ಮುಂದೆ ಗೊತ್ತಿಲ್ಲ.
ಚೆನ್ನಾಗ್ ಓದ್ಕೊಳಿ ಚೆನ್ನಾಗ್.
ಹ್ಮ್. ಎಷ್ಟು ಟ್ರಯ ಗೊತ್ತವಷ್ಟ ಮಾಡ್ತೀವಿ ಅದಾದ್ಮೇಲೆ ಅ ದೇವ್ರ್ ಇಚ್ಛೆ.
ಹ್ಮ.
ಹ್ಮ್ ಸರಿ ಪೂಜಾವ್ರೆ ಆಯ್ತ.
ಮತ್ತೆ ಹೇಳ್ಬೇಕು. ಪುಣ್ಯವ್ರೆ.
ಹ್ಮ್. ಏನು ಓದ್ತಿರ.
ನಿಮ್ ಜೊತೆ ಮಾತಾಡ್ತಾ ಇದ್ರೆ ಸಮಯ ಹೋಗೋದೆ ಗೊತ್ತಾಗಲ್ಲ ನೋಡಿ.
ಸರಿ ಟೈಂ ಹೋಗದೆ ಗೊತ್ತಾಗಲ್ಲ.
ಹ್ಮ್. ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ಪುಣ್ಯವ್ರ ಇನ್ನ ನಮಿಗೆ. ಸಮಯ ಆದಾಗ ನಿಮ್ಗೆ ಮತ್ತೆ ಕರೆ ಮಾಡ್ ಎ ಮಾತಾಡ್ತಿವಿ.
ನಾವ್ ಮಾತಾಡಿ ಮಾತಾಡಿ ನಿಮ್ಗ ಯಾವಾಗ ಆ ಫ್ರೀ ಇರ್ತೀರ ನೋಡಿ ಯಾವಾಗ ಏನು ಮಾಡ್ತಾ ಇರ್ತೀರಾ ಅವಾಗ ಮಾತಾಡಿ ಸರಿಸ್ ಮಾ
ಹಾ ಧನ್ಯವಾದ ಪುಣ್ಯವ್ರೆ.
ಧನ್ಯವಾದ ಧನ್ಯವಾದ.